ಹಲೋ ಹಲೋ ಪೂಜಾ ಅವರೇ ನಾನು
ಹಲೋ
ನಮಸ್ತೆ ನಾ ಪುಣ್ಯ ಅಂತ ನಿಮ್ಮ ಹೆಸರು
ನಮ್ಮ ಹೆಸರು ಪೂಜಾ ಅಂತ
ಮೂರ ಜನರಾ ನಾನ
ಹಾ ನಿಮ್ದು ಧ್ವನಿ ಕೇಳಸ್ತಾ ಇಲ್ಲ
ನಂದು ಧ್ವನಿ ಕೇಳಿಸ್ತಿದೆ ಪೂಜೆ ಅವ್ರೇ ನಮ್ದು ಇಲ್ಲಿ ರೂಮ ಮೇಟ್ ಒಬ್ಬಳ ಇದಾಳೆ ಅವಳ ಒಂಥರ ಸೈಕ್ ಸೈಕ್ ಪಾತರ ಆಡ್ತೊಳೆ
ಹೌದಾ ಯಾಕ್ ಏನೂ ಇಲ್ಲ ಎಲ್ಲ ಕತಿದ್ವಿ ನೀವು ಹ್ಮ್ ನೀವ ಏನ್ ಮಾಡ್ತಾ ಇದ್ರಿ
ತಾಟಿ
ಆ ಟೀ ಕುಡದ್ವಿ ಮತ್ತೆ ಇಲ್ಲಿ ಏನೋ ಮೈದಾದ ಮಹಿಳ ಇಟ್ಟಲ್ಲಿ ಏನೇನೋ ಉದ್ದ ಉದ್ದ ಮಾಡಿದ್ರು ತಿಂದವಿ
ಹೌದಾ
ಹೌದೌದು
ಮತ್ತೆ ಸ್ನಾಯಕ್ಸ್ ಏನ್ ಕೊಡ್ತಾರೆ ಪ ಅವರೇ ನೀವು ಇರೋದ ಹ ಆಸ್ಟೆಲ್ಲ್ಲ ಮನೇಲಿ
ಆಸ್ಟಲ್ ಅಲ್ಲಿ ನಾವು
ಅತ್ತಳಲ್ಲ ಸರಿ ಸರಿ ಏನ್ ಕೊಟ್ಟಿದ್ರು ಸ್ನಾಕ ಸಿಗೆಯ
ನಮಿಗೆ ಚಾ ಕೊಟ್ಟಿದ್ರು
ಚಾ ಮತ್ತೆ ಜೊತೆಗೆ
ತೇದರೋ
ಹ್ಮ
ಹಾ ನಿಮ್ಗೆನ್ ಕೊಟ್ಟಿದ್ರು
ನಮಗೆ ಕಾಫಿ ಮತ್ತೇ ಬಿಸ್ಕೆಟ್ ಕೊಟ್ಟಿದ್ರು ಪೂಜೆ ಅವರೇ ಬರೀ ಬಿಸ್ಕೆಟ ನಮ್ಮ ಹಾಸ್ಟೆಲಲ್ಲಿ ಬೇರೇ ಏನು ಕೊಡೋದೇ ಇಲ್ಲ
ಹೌದಾ ಒಂದ ನಿಮಿಷ ಒಂದ ನಿಮಿಷ ಇರಿ ಒಂದ ನಿಮಿಷ ಇರಿ ಮೇಘನಾ ಹಾಯತು ಇಲ್ಲಿ ಇಲ್ಲಿ
ಶಾತ
ಹಾ ಹೇಳಿ ನೀವು ಗಾ
ಅಮ್ಮಾಯ ಸರಿ ಸರಿ ಅಮ್ಮ್ಗಡ್ ಸರಿ ಸ
ಕೇಳಸ್ತಿದ್ಯಾ
ಹಾ
ತಿಳಿಸತಿದ್ಯಾ
ಆ ಕೇಳಿಸ್ತಿದೆ ಹೇಳಿ
ನೀವ ಹಾಡೆಲ್ಲಾ ಆಡ್ತೀರಾ
ಹಾ ನಾವು ಹಾಡೆಲ್ಲ ಆಡ್ತೀವಿ ಚೆಂದ ಚೆನ್ನಾಗಿರೋದು ಸಾಂಗಗೆಲ್ಲ ನಾನು ಸರಿಗ ಮಪ ಅಪ್ಪಾಗೆ ಆಡಿಷನ್ ಕೊಟ್ಟಿದ್ದೆ
ಹೌದಾ
ಹು ಹು ಈ ಸಲಿಗೆ ಅದು ಒಂದು ರಾಗ ಸರಿ ಬರ್ಲಿಲ್ಲ ನನ್ಗೆ ಅದಕ್ಕೆ ನಾನು ನೆಕ್ಸ್ಟ್ ಅವ್ರು ಕರೆದಿದ್ರು ಇಲ್ಲ ಅವ ತೆಗ್ದಿಲ್ಲ
ಹಾ
ಅದೇ ನಾನೇ ಚೆ ನಂದು ರಾಗ ಸರಿ ಬರಲಿಲ್ವಲ್ಲ ಒಂದೇ ಒಂದು ಪದದು ರಾಗ ಸರಿ ಬರಲಿಲ್ಲ ಅದಕ್ಕೆ ಫುಲ್ ನಾನು ಪ್ರೊ ಆಗಿ ಹೋಗ್ ಹಣ ಅಂತ ಹೇಳ್ಬಿಟ್ಟು ನಾನೇ ಬಂದ್ಬಿಟ್ಟೆ ಅವ್ರು ಬನ್ನಿ ಬನ್ನಿ ಅಂದ್ರು ನಾನೇ ಇಲ್ಲ ಪರ್ವಾಗಿಲ್ ನ ಫು ಚ ಫುಲ್ ಚೆನ್ನಾಗಿ ಕಲ್ ತಗೊಂಡು ಬರ್ತೀನಿ ನೆಕ್ಸ್ಟ್ ಟೈಮು ಇವಾಗ ಬೇ ಇವಾಗ ಬೇದೋಡ್ಗೆ ತಗೊಳ್ಳಿ ಅಂತ ಬಂದೆ
ಹೌದಾ ನಿಂದ ಎಷ್ಟು ಒಳ್ಳೆ ಮನ್ಸು ನೋಡಿ
ನನ್ಗೆ ತುಂಬಾ ಒಳ್ಳೆ ಮನಸೈತೆ
ಹೌದೌದು
ಹ್ಮ್
ಮತ್ತೆ ನಿಮ್ಮ್ ಆರೋಗ್ಯ ಎಲ್ಲಾ ಚೆನ್ನಾಗಿದ್ಯಾ
ಹ್ಮ ಮತ್ತೆ ಮತ್ತೆ ಪೂಜ ಅವ್ರೇ ನೀವ್ ಪೂಜ ಅವ್ರೆ ನೀವು ಪೂಜ ಅವ್ರ್ ನೀವು ಇರಿ ಇರಿ ಹೇಳ್ತೀನಿ
ಹ್ಮ
ಅವರು ಸ್ವಲ್ಪ ತಿಗ್ಲು ಥರ ಆಡ್ತಾರೆ ನಿಮ್ಗೆ ಏನ ಅನ್ಕೊಳ್ಳಲ್ಲ ಅಂದ್ರೆ ಒಂದು ಕೇಳ ನಿಮ್ಗೆ ಏನು ಅಂದ್ಕೊಳ್ಳಲ್ಲ ಅಂದ ಒಂದು ಕೇಳಲ ಪೂಜ ಅವ್ರೇ
ನಿಮ್ದು ಧ್ವನಿ ಕೇಳ
ನಿಮ್ಗೆ ಏನು ಅನ್ಕೊಳ್ಳಲ್ಲ ಅಂದ್ರೆ ಒಂದ್ ಕೇಳ್ಲ
ಆ ಕೇಳಿ ಹ್ಮ
ನೀವೇನು ಅನ್ಕೊಬಾರ್ದು ನೋಡಿ
ಹಾ ಸರಿ ಕೇಳ್ರಿ
ಹ ಅದೇನಂದ್ರೆ ನಮ್ ರೂಮಲ್ಲಿ ಒಬ್ಳು ಇದಾಳೆ ಒಬ್ಳು ಒಂಥರ ಚೆನ್ನಾಗೇ ಇದ್ಲೂ ಒಂದ್ ತ್ರೀ ಫೋರ್ ಡೇಸಿಂದ ಒಂಥರ ಇದು ನಿಮಾನ್ಸಿಂದ ಓಡ್ಕೊ ಬಂದ್ಬಿಡಲ್ವಾ ಆ ಥರ ಆಡುತ್ತವಳ್ಳೆ ಪೂಜಾ ಅವ್ರೆ ನನ್ಗೆ ಎಂ ಏನೊ ನಂಗೊತ್ತಿಲ್ಲ ಯಾ ನನ್ಗೆ ಅವಳ್ನ ಹಿಡ್ಕೊಳ್ಳೋಕೆ ಆಗ್ತಿಲ್ಲ ಒಂದ್ ಥರ ಅವ್ಳಿಗೆ ಹೆಂಗ್ ಬೇಕೋ ಹಂಗ ಆಡ್ತವಳೆ ಬಂದು ಬಂದು ಹೊಡ್ದ್ಬುಡೋದು ಆತರೆಲ್ಲ ಮಾಡ್ತವ್ಳೆ ನಮ್ ರೂಮಲ್ಲಿ ಒಬ ನೀವು ಸ್ವಲ್ಪ ಏನು ಅ ಗೊತ್ ಇಲ್ಲ ಪೂಜಾ ಅವ್ರೆ ನೀವು ಸ್ವಲ್ಪ ನನ್ ಏನಾದ್ರು ಪರಿಹಾರ ಕೊಡಿ ಇದ್ ಕ್ಕೆ
ಅದು ಧಾರವಾಡದಲ್ಲಿ ಒಂದು ಉಚ್ಚ್ರಾಸ್ ಸ್ಪತ್ರೆ ಅಂತ ಇದೆ ಹೌದೌದು ಅದು ತುಂಬಾ ಪ್ರಸಿದ್ಧವಾದದ್ದು
ಕರ್ಕೊಂಡ್ ಹೋಗ್ಬೇಕಾ ಈ ಹುಡ್ಗಿ
ಹಾ ಅಲ್ಲಿ ಕರ್ಕೊಂಡೋಗಿ ಸರಿ ಆಗ್ತಾರ
ಪರಲಾರ ದೆ ಏನ್ ಮಾಡದು
ಅವ್ರಿಗೆ ಕರೆ ಮಾಡಿ ಅವರ ಬಂಕ್
ತಿಳ್ಕೊಂಡೖ
ಇಲ್ಲ ಇಲ್ಲ ಆ ತೊಂದ್ರೆಗಳ್ ತಗೋಬೇಡಿ ನೀವು ಹ ಅವ್ರಿಗೆ ಕರೆ ಮಾಡಿ ಅವ್ರೇ ಬಂದ್ ಕರ್ಕೊಂಡ್ ಹೋಗ್ತಾರೆ ನಿಮಗೆ ಐನೂರ್ ದುಡ್ಡ್ ಕೂಡ ಕೊಡ್ತಾರ
ಹೂ ಕರ್ಕೊಂಡೋದ್ರೆ ಐನೂರು ರೂಪಾಯಿ ದುಡ್ಡು ಕೊಡ್ತಾರೆ
ಹೌದು ಹೌದು
ಎರಡೆರಡ್ಸರಿ ಕರ್ಕೊಂಡೊಗ್ತೀನಿ
ಹಾ
ಹ್ಮ್ ಹ್ಮ್ ಆಮೇಲೆ ಪೂಜ ಅವ್ರೇ ಏನು ಗೊತ್ತ ಅವಳು ಚೆನ್ನಾಗಿರ್ತ ಮತ್ತಳೆ ಒಂದೊಂದ್ಸಲ ಗಾಡ್ ಬಿಡ್ತಾಳೆ ಅಂದ್ರೆ ಒಂದ್ಸಲ ಹಂಗ ಗಾಡ್ ಆದ್ರೆ ಒಂದು ಹಾಫ್ ಅನ್ ಅವರ್ ಹಂಗೆ ಇಡ್ತಾಳೆ ಆಮೇಲೆ ಒಂದು ತಲೆೇ ಕೊಡಿತೀನಿ ಅನ್ಕೊಳ್ಳಿ ಆಮ್ಮೆ ಸರಿ ಹೋಗ್ಬಿಡ್ತಲ್ಲ ಹ್ಮ್
ಹ್ಮ್ ಹೌ
ಅದಕ್ಕೆ ತಲೆಗೆ ಒಂದೊಂದು್ ಬಿಡ್ತಿದ್ರೆ ಸರಿ ಹೋಗ್ತಾಳೆ ಅಂತ ಸುಮ್ಮನೆದೀನಿ ಹ್ಮ ಮತ್ತೆ
ಮತ್ತೆ ಪುನೆಯವ್ರ ಎಲ್ಲಾ ಚೆನ್ನಾಗಿದ್ದಾರೆ ನಿಮ್ಮ್ ಮನೆಯಲ್ಲಿ ನಿಮ್ಮ ಮನೆಯಲ್ಲ ಎಲ್ಲಾ ಚೆನ್ನಾಗಿದ್ದಾರಾ
ಪೂಜಾರ ನಿಮನೆಲೆಲ್ಲ ಚೆನ್ನಾಗಿತ್
ಹಾ ನಮ್ಮ ಮನೆ ಇಲ್ಲ ಎಲ್ಲಾ ಚೆನ್ನಾಗಿದಾರ ಹ್ಮ
ನಿಮ್ಗೆ ಇವಾಗ ಏನಾದರೂ ಮಾಡಬೇಕನ್ ಅಂದ್ಕೊಂಡಿರ್ತೀರ ಅಂತ ಅಂದಕೋಳ್ಳಿ
ಹಾ
ನಿಮ್ ಕೈಲ್ಲ ಆಗ್ತಿರಲ್ಲ ಅದು ಮಾಡಕೆ
ಹ್ಮ್
ಅವಾಗ ಏನ್ ಮಾಡ್ತೀರಾ ನೀವು
ಮಾಡುದೇ ಇಲ್ಲ ಅದನ್ನು
ಮಾಡಡವೇ ಇಲ್ವಾ
ಇಲ್ಲ ಇಲ್ಲ ನೀವು
ಅಂದ್ರೆ ನಿಮ್ಗೆ ಜಾಸ್ತಿ ಮಾಡ್ಬೇಕನ್ಸರುತ್ತೆ ನೋಡಿ ಅವಾಗ ನಿಮ್ಗೆ ಮಾಡು ಆಮ್ಮೆ ಅವಾಗ ನಿಮ್ಗೆ ಮಾಡಕ ಆಗಲ್ಲ ಅವಾಗ
ಅವುದು ಮಾಡೋದಿಲ್ಲ
ಬ ಹ ಸರಿ ಹ ಮತ್ತು ಊಟ ಎಲ್ಲ ಏನು ಊಟ ಎಲ್ಲನು
ಹ್ಮ್ ಹ ಹಾ ಹ ನಿಮಗ್ ಪರೀಕ್ಷೆ ಎಲ್ಲ
ನಿಮ್ಗೆ ಪರೀಕ್ಷೆ ಎಲ್ಲ ಹೆಂಗ ನಡೀತಿದೆ
ಚೆನ್ನಾಗ್ ನಡೀತಿದೆ ನಮಗ್ ಸೋಮವಾರ ಒಂದ್ ಪರೀಕ್ಷೆ ಇದೆ
ಹ್ಮ್ ಸೋಮವಾರನಾ ಹ್ಮ. ನಮ್ಗೆ ಎಲ್ಲ ಮುಗಿ ಮುಗಿತು.
ಹೌದಾ ಹ್ಮ್. ನಿಮ್ ರೂಮ್ ಅಲ್ಲಿ ಅವ್ಳ ತೀಟೆ ಒಬ್ಬ ಮಾಡೋವಳ ಒಬ್ಳಿದ್. ಇದಾಳಲ್ವಾ ಅವಳು ನೀ. ಹಾಕ್ ನಿಮ್ ರೂಮರ್ ಇಡ್. ಕೊಂಡಿದ್ದೀರಾ.
ಹೋಗಂತಿನಿ ಅವ್ಳು ಬರದೆ ಇಲ್ಲ.
ಹೌದಾ.
ತು ಹೋಗದೇ ಇಲ್ಲ ಅವ್ಳು. ಆಮೇಲೆ ಏನ್ ಗೊತ್ತಾ ಪೂಜ ಅವ್ರೆ ಇವಾಗ ನಾವು ಏನಾದ್. ಒಂದು ಡಾನ್ಸ್ ನೋಡ್ಬಿಡ್ತಾಳೆ ಅಂತ ಅನ್ಕೊಳ್ಳಿ ರೀಲಲ್ಲಿ. ರೀಲಲ್ಲಿ ಒಂದು ಡ್ಯಾನ್ಸ್ ನೋಡ್ ತ .
ಹಾ.
ದಿನ. ಎಲ್ಲ ಅದೇ ದ್ ದ್ಯ ಮಾಡಕಂಡ ಸಾಯಿಸ್ತೀರ್ತಾಳೆ ಹ್ಮ ಹೊಡಿತಿನಿ ಇರಿ. ಈವಾಗ. ಕಾಲು ಮುಗಿದ್ಮೇಲೆ ತಲ್. ತಲೆಗ್ ಹೊಡ್ದಬಿಟ್ಟು ಕಲಸ್ಥಿನೀ. ಹಾ ನಿಂಗ್ ಏನಾದ್ರು ನಾನೇ ಕಾರಣ ಇತ ಹ್ಮ ಸುಮ್ನೆ ಕಿರಿಚಡ್ತಾಳೆ ಒಂತರ ನಾಗವಲ್ಲಿ ತರ ಆಡಿಬಿಡತಾಲೆ. ಇಕಿ ಹಲ್ಲು ನೋಡು ಅಕಿ ಹಲ್ಲು ನೋಡ ಎಲ್ಲೋರಿಗ್.
ಮತ್ತೆ ಪುಣ್ಯ ಅವ್ರೇ ಏನ್ ಸಮಾಚಾರ.
ಇನ್ನೇನ್ ಸಮಾಚಾರ
ಹಲೋ ಹಲೋ ಇಲ್ಲರಿ ಹೋಗ್. ಇಲ್ಲ ನಮ್ಮ್ ಸ್ನೇಹಿತ್ರು ಇದಾರಲ್ಲ ಎಷ್ಟ್ಸಲಿ ಕರುದ್ರುನು ಬರೋದ್
ನೀವು ಕರ್ಕೊಂಡ್ ಹೋಗಿ ಎಳ್ಕೊಂಡ್ ಹೋಗಿ. ಬಿಡಿ ನಿಮ್ ಸ್ನೇಹ.
ಅವ್ರಾ ಒಂದ್ಸಲಿ ಬರ್ತೀವಿ ಅಂತಾರೆ ಒಂದ್ಸಲಿ ಬರಲ್ಲ ಅಂತಾರೆ ಒಬ್ರು ಬಂದ್ರೆ ಇನ್ನೊಬ್ರು ಬರಲ್ಲಾರಿ ಸುಮ್ನೆ ತಲೆ. ತಿಂತರೆ ಐದು ನಾವು ಐದು. ಇಂದ ಜೊತೆಗಿದ್ದೀವಿ ಆಯ್ತಾ ಒಂದ್ ದಿನ ಕೂಡ ಒಂದ್ ಸಲಿ ಕೂಡ ಬಂದಿಲ್ಲ.
ಮಾಡಿ ಲಾಸ್ಟ್ ಒಂದ್ಸಲ ಹೋಗಿದ್ದು ಬರೋಣ ಬನ್ನಿ ಬನ್ನಿ ಅಂತ. ಕರಿರಿ. ಹ್ಮ್ ಹ ಅವಾಗ ಬರ್ಬೊದ ಹಾ ನಾವು ಹೋಗಿದ್ದೀವಿ ನಾವು ಮೂರ್ ನಾಲ್ಕು ಸಲ ಹೋಗಿದ್ದೀವಿ ಫ್ರೆಂಡ್ಸ ಜೊತ. ಹ ಸ್ಟೇಟಸ್ ಹೆಂಗೆ ಸ್ಟೇ್ಟೇ ನೀ ಮೊದ್ಲೇ ಹಂಗ ಮಾಡ್ತೀದೀಯ. ಹ್ಮ್
ಮತ್ತೆ ಹ್ಮ್
ತ್ ಕುತ್ಕೋಂಡ ಬಿಟ್ಟು ಕನೆ ಆಮೇಲೆ ನಂದು ವಾಯ್ಸ ಸರಿಯಾಗಿ ಕೇಳಿಸ್ತೈತಾ ನಂದು ಧ್ವನಿ ಸರಿಯಾಗಿ ಕೇಳಿಸ್ತೈತ ಜಂಗಮ ಮನೆಯಲ್ಲಿ
ಹಾ ಜಂಗಮಣಿಯಲ್ಲಿ ನಿಮ್ ಧ್ವನಿ ಚೆನ್ನಾಗಿ ಕಳ್ಸ್ತಿದೆ ಹಾ
ಹಾ ನೀವು ಈವಗ ಹಾ ನಿಮ್ಮದು ಕೂದಲು ದೊಡ್ದಿದ್ಯಾ ಚಿಕ್ದ್ ಇದಿಯ
ನಮ್ದು ಚಿಕ್ಕನೇ ಇದೆ ದೊಡ್ಡ ಅಂದ್ರೆ ನಮ
ನನ್ಗೆ ಯಾವ್ದಾದು ಇದ್ರೂ ಸ ಚೆನ್ನಾಗಿ ದು ಹೇರ್ ಸ್ಟೈಲ್ ರ್ ಕಟ್ ಮಾಡಿಸ್ಕೊಳ್ಳೋದು ಹೇಳಿ ಕೊಡಿ, ಸ್ವಲ್ಪ ನಂಗೆ.
ನಮಿಗ್ ಮಾಡ್ತೀರಾ ನೀವು?
ಆ ಹಾ ನನಗೆ ಮಾಡಿಸ್ಕೊಳೋಕ್ಕೆ ನನಗೆ ಮಾಡ್ಸ್ಕೊಳೋಕ್ಕೆ ನೀವು ಹೇಳಿ ಯಾವುದಾದ್ರೂ ಐಡಿಯಾ ಕೊಡಿ ನನಗೆ.
ನಮಿಗಷ್ಟ್, ನಮಿಗಷ್ಟ್ ಗೊತ್ತಾಗಲ್ಲ. ಹ್ಮ್
ಹೇ ಸ್ಟ್ರೇಟ್ ಬೇಡ. ನಿಖಿತ್, ಅ ಪೂಜ ಅವ್ರೇ
ಹ
ಹಾ, ಇವಾಗ ನಿಮ್ಗೆ ಇದು ಯಾವ ತರ ಕೂದ್ಲು ಕಟ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಲ್ವಾ ನಿಮ್ಗೆ? ಆದ್ರೂ ಬಗ್ಗೆ
ಇಲ್ಲ, ಗೊತ್ತಿಲ್ಲ.
ಕ ಯಾವ ತರ ಚಲನಚಿತ್ರ ಇಷ್ಟ ನಿಮಗೆ?
ಇರಿ ಇರಿ, ಅದನ್ನ ನಾನ್ ಮತ್ತೆ ಇನ್ನೊಮ್ಮೆ ಹ್ಮ್, ಕರೆ ಮಾಡ್ದಾಗ ಹೇಳ್ತೀನಿ.
ಸರಿ ಸರಿ
ಹಾ, ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು.
ತುಂಬ ತುಂಬ ಖುಷಿ ಆ
ಇನ್ನೊಮ್ಮೆ ನೀವು ಬಿಡುವಾದಾಗ, ನಮಗ್ ಏ ಕರೆ ಮಾಡಿ.
ತಗ ಮಾಡ್ತೀನಿ ಬಿಡಿ.
ಹ ಹ
ಆ ಶುಭ ಸಂಜೆ
ಹಾ, ಸುಬಾಚಾ ಸಂಜೆ
ಸುಭಾ ಸಂಜ